ಹಲೋ ಹ ಬ್ರೋ ಹೇಳಿ ಏನ್ ಮಾಡ್ತಾಿದೀರಿ.
ಏನಿಲ್ಲ ಬ್ರೋ ಹಿಂಗಗೆ ಸುಮ್ನೆ ಕುಂತಿದಿ ಆಯ್ತ. ಆಯ್ತು ಬ್ರೋ ನಿಮ್ದು.
ಹ ಆಯ್ತು ಏನ್ ಊಟ ಮಾಡಿದ್ರಿ.
ಅನ್ನ ಸಾಂಬಾರ್ ಬ್ರೋ.
ಹ ಹಾ ಬ್ರೋ, ಮನೇಲಿ ಇದ್ದೀರಾ ಹೊರ್ಗಡೆ ಇದ್ದೀರಾ.
ಸ್ವಲ್ಪ ಹೊರ್ಗಡೆ ಬಂದ ಹೇಳಿ
ಅದೇಬ್ರ ಫೋನ್ ಮಾಡ್ದಬ್ರ ನಾವು ಸ್ವಲ್ಪ ಹಿಂಗಗೆ ಹಚು ತೊಂಬಬೇಕು ಅಂತ ಇದ್ವಿ.
ಆ ಬ್ರೋ.
ಅದೇ ನಿಮ್ದ ಇತ್ತು ಇದ್ವಲ್ಲ ತುಂಬಾ ಹಸುಗಳು.
ದೇವ್ರಾ ಇದ್ದಾವೆ.
ಹ ಅದೇ ನಿಮಗೆ ನಿಮ್ ಕಡೆ ಏನೋ ಸಿಗುತ್ತಾ ಅಂತ ಕೇಳಕ್ ಪೋನ್ ಮಾಡ್ದೆ ಬ್ರೋ.
ಹ ಯಾವ ಯಾವ ತರ ತ ಅಂತರಸ ನೀವು.
ಬ್ರೋ ನಾವು ಈಗ ಫಾರ್ಮಿಂಗ್ ಮಾಡ್ಬೇಕರ
ಹಾ ಬ್ರೋ.
ಬ್ರೋ ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತಿದೆ.
ಬ್ರೋ ಅದೇ ಬ್ರೋ ಕುರಿ ಮತ್ತೆ ಹಸು ಎಲ್ಲ ಹೊಟ್ಟೆೆಗೆ ಸಾಕ್ಪುದಲ್ಲ.
ಅದೇ ಬ್ರೋ ಸಾಕ್ಬೋದು.
ನಿಮ್ಮ್ ಕಡೇ ಯಲ್ಲಾ ಸಿಗುತ್ತ ಬ್ರೋ.
ಬ್ರೋ ಹಸು ನಮ್ ಕಡೆ ಸಿಕ್ತಾವ ಬಾಳ ಈಗ ನೀವು. ನೀವು ಎಚ್ ಎಫ್ ತಗೊತೀರಾ ಜರ್ಸಿ ತಗೊಂತೀರಾ ಅಂತ ಹಸು.
ಬ್ರೋ ಅದೇನು ಗೊತ್ತಿಲ್ಲ ಬ ನಿಮ್ಗೆ ಎಚ್ ಎಫ್ ಜರ್ಸಿ ಅಂದ್ರೆ.
ನೋಡಿ ಬ್ರೋ ಎಚ್ ಎಫ್ ಎ ತಗೊಂಡ್ರೆ ಚೆಾಗಿರುತ್ತೆ ಎಚ್ ಎಫ್ ಜರ್ಸಿಿನ ಚೆನ್ನಾಗಿರುತ್ತೆ.
ಹಾ.
ಬಟ್ ಅದ ಮೇಂಟೈನ್ ಮಾಡದ ಕಷ್ಟ ಸ್ವಲ್ಪ.
ಬ್ರೋ ನಮಗೆದ್ರ ಸಿಕ್ಕೋದ್ ಅಂತ.
ಬ್ರೋ ನಿಮ್ ವೆದರ್ ನೋಡಿದ್ರೆ ಎಚ್ ಎಫ್ ಎ ಮೈನ್ ಎಚ್ ಎಫ್ ಎ ಎಲ್ಲ ಹೊಂದ್ಕೆ ಆಗುತ್ತೆ ಚನ್ನಾಗಿ.
ಹಾ
ಹ್ಮ್ ಎಲ್ಲಾ ಚೆನ್ನಾಗಿ ಹಾಲ್ ಕೊಡುತ್ತೆ ನೀವೆಲ್ಲ ನೋಡ್ಕೊಳ್ಳದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ವಲ್ಪ ಚೆನ್ನಾಗಿರುತ್ತೆ. ಸ್ವಲ್ಪ ನಾಟಿ ಹಸ ನಾಟಿ ಹಸದ್ ಟೈ ಅದೇ ಬ್ರೋ ನಾಟಿ ಹಸಷ್ಟು ಟೈಪ್ ಸ್ವಲ್ಪ ತಡ್ಕಳುತ್ತೆ ಏನಾದ್ರು ಬಿಸ್ಲು ಸ್ವಲ್ಪ ತಡ್ಕಳುತ್ತೆ.
ಹೂಂ
ಏ ಸ್ವಲ್ಪ ಹಾಲ್ ಕಮ್ಮಿ ಆವ ಅಷ್ಟ್ ಬಿಟ್ರೆ ಚೆನ್ನಾಗಿರುತ್ತೆ.
ಹೂಂ
ಈಗ ನಾವಬ್್ರ ಆರ್ ಆರು ಇಟ್ಕಡವಲ್ಲ ಸುನಾ
ಹಾ
ನಾವ್ ಮೇಂಟೈನ್ ಮಾಡಲ್ವಾ?
ಆಹಾ ಹ್ಮ ಅದೇ ಬ್ರೋ ಸೊಪ್ಪ ಬ್ರೋ ಹೆಂಗ್ ಬ್ರೋ ರೇಟ್ ಎಲ್ಲ ಎಚ್ ಎಫ್ ಜರ್ಸಿ ನಿಮ್ ಕಡೆ.
ಬ್ರೋ ಈಗ ನಾವು ಮೊನ್ನೆ ಒಂತಂದ್ವಿ ಬ್ರೋ ಮೊನ್ನೆ ನಾವ್ ತಂದಿದ್ ಬಂದು ಎಂಬತ್ತ್ ಮೂರಕ್ ತಂದ್ವಿ.
ಎಂಬತ್ ಮೂರಕ್ಕೆ
ಅದು ಬ್ರೋ ನಂದು ಹಸು ಚೆನ್ನಾಗಿ ಆಲ್ ಕರಿ ಇರ್ತೆ ಆಲ್ ಕರಿ ಅದು ಮತ್ತೆ ಹಸು ಸ್ವಲ್ಪ ಚೆನ್ನಾಗಿರೋದು ಇನ್ನ ಬ್ರೋ ಅದು ಫಸ್ಟ್ ಸೂಲೂ ಸೆಕೆಂಡ್ ಸೂಲು ಎರಡನೇ ಸೂಲ ಅಲ್ ಇದ್ರೆ ಸ್ವಲ್ಪ ರೇಟ್ ಇರುತ್ತೆ. ಹಸುಗೆ ಈಗ ನಾ ಅರವತ್ತು ಎಪ್ಪತ್ತು ಹಿಂಗಿರುತ್ತೆ. ಹ್ಮ್ ಇಲ್ಲ ಆಗ್ಲೇ ಮೋದಿ ಹಸ್ ಗಿದ್ರೆ ಸ್ವಲ್ಪ ಕಮ್ಮಿ ಇರುತ್ತೆ ಹಸಿನ ಮೇಲೆ ಡಿಪೆಂಡ್ ಬರು ಈಗ ಹಸು ಹೆಂಗಿರುತ್ತೆ ನೋಡಿ
ಹಾ ಬ್ರೊ
ಬರ ಚೆನ್ನ್ ಬಾಟಂ ಗೀಟಂ ಬಿಟ್ಟಿದ್ರೆ
ಹಾ
ಚೆನ್ನಾಗಿರುತ್ತೆ ಅದು ಬ್ರೋ ಹಸು ತರಕೋದ್ರೇ ಸ್ವಲ್ಪ ಹುಷಾರಾಗಿ ನೋಡ್ಕೊಂತರ್ಬೇಕು.
ಅಲ್ಲ ಬ್ರೋ ಈಗ ನಾವು ನಾಳೆ ನಾಡ್ದಾಗ ಹೋಗ್ತಿದೀವಿ ನೆಕ್ಸ್ಟ್ ವೀಕ್ ಅನ್ಕೊಳ್ಳಿ
ಹಾ ಬ್ರೋ
ಅದೇ ಬ್ರೋ ಬರ್ತೀರಂತ ಜೊತೇಲ್ಲಿ
ಬ್ರೋ ಕೆಲವರು ಯಾತರ ಮಾಡ್ತಾರ ಗೊತ್ತಾ
ಹಾ
ಸು ಮಾರೋ ಟೈಮ್ ಅಲ್ಲಿ
ಹ್ಮ
ಕ್ಷನ್ ಮಾಡಿಸ್ತಾರೆ ಅದು ಯಾ ಅದು ಯಾಕೆ ಅಂತಂದ್ರೆ ಹಸು ಏನಿರುತ್ತೆ ಫುಲ್ ಎಲ್ಲಾ ಹೊಟ್ಟೆಲ್ಲ ಒಳಗೋಗಿರುತ್ತೆ ಸ್ವಪೆಲ್ಲ ಜೋತ್ ಬಿದ್ದಿರುತ್ತೆ ಹಸು ಚೆನ್ನಾಗಿರಲ್ಲ ಇಂಜೆಕ್ಷನ್ ಮಾಡಸಿದ್ರೆ ಸ್ವಲ್ ಬಾಟಂ ಬಾಟಂ ಇಂಜೆಕ್ಷನ್ ಅಂತ ಬರುತ್ತೆ.
ಹಾ ಹಾ
ಅದೂ ಇಂಜೆಕ್ಷನ್ ಮಾಡಿಸತಾರೆ.
ಹಾ.
ಅದ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗ ಬಾತಂಬ ಬಿಡುತ್ತೆ ಸ್ವಲ್ಪ ಎಲ್ಲ ಚನ್ನಾಗಾಗಿ ದ ದಟ್ಟ ಪುಷ್ಟವಾಗಿರುತ್ತೆ.
ಹಾ ಹಾ
ಅವಾಗ ಮಾರ್ಬಿಡ್ತಾರೆ ಅದೇನಾಗುತ್ತೆ ಸ್ವಲ್ಪ ಸ್ವಲ್ಪ ಸ್ವಲ್ ಇಳದೋಗುತ್ತೆ.
ಹಾ
ಹ್ಮ ಅದಕ್ಕೆ ಸ್ವಲ್ಪ್ ಹಸುನಾ ನೋಡಿ ಚೆಕ್ ಮಾಡಿ
ಅಲ್ಲ ಬ್ರೋ ಅದ್ ಹೆಂಗ್ ಬರೋ ಚೆಕ್ ಮಾಡೋದು ನಮಗ ಏನು ಗೊತ್ತಿಲ್ಲ ಅದ್ರ ಬಗ್ಗೆ.
ಹ್ಮ್ ಬ್ರೋ ಈಗ ಬ್ರೋ ಕೆಲವರು ನೋಡಿದ ತಕ್ಷಣ ಗೊತ್ತಾಗುತ್ತ ಅದೇನು ಯಾರಿಗೂ ಹೊಸಬ್ರಿಗೆ ಗೊತ್ತಾಗಲ್ ಅಷ್ಟೇ ಹಳಬ್ರೀಗ್ ಸ್ವಲ್ಪ ನೋಡಿದ ತಕ್ಷಣ ಗೊತ್ತಾಗುತ್ತೆ.
ಹಾ ಹಾ
ಅವ್ರ
ಅದೇ ಬ್ರೋ ಬರ್ತೀರ ಅಂತ ಬ್ರೋ ಒಂದ್ ಸ್ವಲ್ಪ ನೀವು ನೆಕ್ಸ್ಟ್ ವೀಕ್ ಅಲ್ಲಿ ಫೋನ್ ಮಾಡ್ತೀನಿ. ಹ ಬ್ರೋ ಯಾವತ್ ಫ್ರೀ ಇರ್ತೀರ್ ಹೇಳಿ ಆವತ್ತೇ ಹೋಗಣಂತೆ.
ಬ್ರೋ ನೆಕ್ಸ್ಟ್ ವೀಕ್ ಒಂದ್ ಮದ್ವೆ ಇತ್ತು ಬ್ರೋ.
ಹಾ ಹಾ
ನೋಡಣ ಬ್ರೋ ನೆಕ್ಸ್ಟ್ ವೀಕು ನಾನ್ ಹೇಳ್ತೀನ್ ನಿಮಗೆ ಮದ್ವೆ ಇತ್ತು ಹೋಗ್ಬೇಕು ಅವ್ರು ಕರ್ದೋಗಿದ್ರು ಬಂದು.
ಹಾ
ಹ್ಮ್ ನೋಡಣರ ಬ್ರೋ ನಿಮ್ಗೆ ಫೋನ್ ಮಾಡಿ ಹೇಳ್ತೀನಿ ಯಾವಾಗಾದ್ರು.
ಹಾ ಹಾ
ಬ್ರೋ ಬಟ್ಟು ತಗೊಳ್ಳದು ಸ್ವಲ್ಪ ನೋಡಿ ತಗಳ್ರಿ ಸ್ವಲ್ಪ ಯ ಒಳ್ಳೆ ಕಡೆ ಯಾಕಂದ್ರೆ
ಹಾ
ಸ್ವಲ್ಪ ಈಗ ಅವರು ಹತ್ ಲೀಟರ್ ಹಾಲ ಕರಿಯುತ್ತೆ ಹಸು ಚೆನ್ನಾಗಿರುತ್ತೆ ಅಂತ ಅವ್ರ ಹೇಳ್ತಾರೆ ನಮ್ಮ ಹತ್ರ ಬರೋಟಿಗೆ ಆರ್ ಲೀಟರ್ ಐದ್ ಲೀಟರ್ ಆಗಿರ್ತಾವ ಹಾಲು. ಹಂಗೆ ಮತ್ತೆ ಇನ್ನೊಂದ್ ಹಸು ಏನಂದ್ರೆ ಅವ್ರಲ್ಲಿ ಈಗ ಅವ್ರ ಕಡೆ ಅವ್ರ ಕಡೆ ಚೆನ್ನಾಗ್ ನೋಡ್ಕೊಂಡು ಚೆನ್ನಾಗ ಮೇಂಟೈನ್ ಮಾಡಿ ಇದ್ರೆ ಈಗ ನಮ್ಮ ಕಡೆ ಮೈದ ತಕ್ಷಣ ನಾವ್ ಮೇವು ಗಿವು ನಮ್ ಸೈಡ್ ಎಲ್ಲ ಸ ಬಿಸ್ಲಿಗೆ ಎಲ್ಲ ಸೆಟ್ ಆಗಿಲ್ಲ ಹಸು ಅಂದ್ರೆ
ಹಾ ಬ್ರೋ
ಅಲ್ಲಿ ಕಮ್ಮಿ ಆಗುತ್ತೆ ಮತ್ತ ಹಸು ಚೆನ್ನಾಗಿ ಇಂಪ್ರೂವ್ಮೆಂಟ್ ಇರಲ್ಲ.
ಹಾ
ಇಥರ ಆಗುತ್ತೆ.
ಹಾ ಹಾ
ಕೆಲವರು ಏನ್ ಮಾಡ್ತಾರಂದ್ರೆ ಅದ್ನೇ ಜೀವನ ಮಾಡ್ತ ಮಾಡ್ಕೊಂಡ್ ಬಿಟ್ಟಿರ್ತಾರೆ ಬ ಹತ್ತ ಹತ್ತ ಹಸು ಅವ್ರು ನೋಡ್ಕೊಳ್ಳೋದು ಬರೀತ ತೊಳೆಯೋದು ಅದ ಮೇಸದೇ ಆಗುತ್ತೆ ಅವ್ರಿಗೆ. ಬೆಳಗ್ಗಿಂದ ಸಾಯಂಕಾಲದ್ ವರ್ಗೂ
ಹಾ
ಹಗೆ ಮೈಂಟೇನ್ ಮಾಡ್ಬೇಕು ಸುಮ್ ಈಗ ಅವ್ರ ಮೇಲೆ ಹೇಳೋದು ಅಲ್ಲ ಬಟ್ ತಂದ ಮೇಲೆ ಹಸುನ ಚೆನ್ನಾಗ್ ಮೈಂಟ ಮೆಂಟೇನ್ ಮಾಡಿದ್ರೆ ಚೆನ್ನಾಗ ಹಾಲ್ ಕೊಡ್ತವೆ ಎಚ್ ಎಫ್
ಹಾ
ಎಚ್ ಎಫ್ ಮೋಸ ಮಾಡಲ್ಲಾ ಹಸ್ಸು ಚೆನ್ನಾಗ ಕೊಡ್ತಾವ ಹಾಲ್ ಪಾಪಾ. ಬಟ್ ಏನಂದ್ರೆ ಬಿಸಲಿಗೆ ಜಾಸ್ತಿ ಬಿಡ್ಬಾರ್ದ ಹಸುನ ಹ್ಮ್ ಮತ್ತೆ ಹಸುಗೆ ದಿನ ಹಸುನ ತೊಳಿಬೇಕು ನೀಟಾಗೆ.
ಹಾ
ಮತ್ತೆ ತೊಳೆದು ಅದೆಲ್ಲಾನ ಇದು ಇದು ಗೊತ್ತ ತೋಟದಲ್ಲೆಲ್ಲಾ ಸೆಡೆಗಿಡ ಶಡೇ ಗಿಡೇ ಹಾಕದು ಸ್ವಲ್ಪ ಹಾ ತೋಟದಲ್ಲಿ ಮೇಸದು.
ಹಾ
ಮತ್ತೆ ಹಸ್ ಹಸಿ ಹುಲ್ಲಿಗೆ ಚೆನ್ನಾಗ್ ಆ ಸಕತ್ ಹಾಲ್ ಕೊಡ್ತವೆ.
ಬ್ರೋ ನಮ್ಮ್ ಕಡೆ ಹಸಿ ಹುಲ್ಲಗೆ ಏನ್ ಬರ ಇಲ್ಲ ಬ್ರೋ ಆರಾಮಾಗಿ ಸಿಗುತ್ತೆ.
ಹ್ಮ್ ಹಂಗೆ ಮತ್ ಅದ್ ನೋಡ್ಕೋಬೇಕ ಹಸೂನಾ. ಮತ್ತೆ ಬ್ರೋ ಇವ್ರು ಕುರಿ ಕಾಯ್ತಾರ ಗೊತ್ತಾ? ಅದ್ರಲ್ಲಿ ಅವ್ರು ಕುರಿ ಕಾಯಬೇಕಾದ್ರೆ ಕುರಿ ಏನಾದ್ರು ಒಡ್ಕೊಂಡು ಹೋದ್ರೆ ಕುರಿ ಜಾಡಲ್ಲಿ ಹಸು ನಡೆಸಸ್ಬಾರ್ದು.
ಹಾ ಓಕೆ ಓಕೆ ಬ್ರೋ ಆಯ್ತು.
ಬ್ರೋ ಬಾಳ ಎಫೆಕ್ಟ್ ಆಗ್ತವೆ ಹಸೂದ್ರಲ್ಲಿ ಮೆ ಬೇಕಾದಾಗ ನೋಡ್ಕೋಬೇಕಾದಾಗ. ಬಾಳ ಎಫೆಕ್ಟ್ ಆಗ್ತವೆ ಹಾಗಾಗಿ ಅವೆಲ್ಲ ನೋಡ್ಕೊಂಡು ಈ ಕುರಿ ಅವರು ಕುರಿಯಲ್ಲಿ ಅವ್ರು ಜಾಡ್ಗೆ ಕುರಿಗ ಇದು ಹಾಕೊಂಡಿರ್ತಾರೆ.
ಹಾ ಬ್ರೋ.
ಪೂಜ ಗೀಜ ಮಾಡ್ಕೊಂಡ ಏನೋ ಗಿಡ ಗಿಡಕ್ಕೆಲ್ಲ ಪೂಜೆ ಗೀಜ ಮಾಡಿರ್ತಾರೆ ಕುರಿ ಜಾಡಗ್ಬಿಟ್ರೆ ಹಸಿಗ್ ಏನಾಗುತ್ತೆ ಹಸು ಇಲದವ ಗೊತ್ತೆ ಮತ್ತೆ ಹಾಲೆಲ್ಲ ಫುಲ್ ಕಮ್ಮಿ ಆಗ್ಬಿಡತೆ ಮತ್ತೆ ಹಸುಗೆ ಹುಷಾರಿಲ್ದಂಗ ಆಗೋದು.
ಹಾ ಹಾ
ಹ್ಮ್ ಈ ತರ ಆಗುತ್ತೆ.
ಆ
ಹಾಗಾಗಿ ಸ್ವಲ್ಪ ದಿನ ಮೇಂಟೈನ್ ಮಾಡ್ಬೇಕು ಹಸುನಾ
ಹಾ
ಹ್ಮ್ ಮೈನಾಕಗಿ ದಿನ ತೊಳಿಬೇಕು. ಮತ್ತೆಲ್ಲ ಮುಸ್ರೆ ಗಿಸ್ರೆ ಎಲ್ಲ ಇಡ್ಬೇಕು ಚೆನ್ನಾಗಿ ಸ್ವಲ್ಪ ನೋಡ್ಕೊಂಡ್ರೆ ನಿಮ್ಗೆ ಹಾಲ್ ಕೊಡುತ್ತು ಚೆನ್ನಾಗಿ
ಬ್ರೋ ಇದು ಹತ್ತಿ ಹಿಂಡಿ ಮತ್ತೆ ಬೂಸ ಎಲ್ಲ ಬರುತ್ತಲ್ಲ ಯಾವ್ದ್ ಬ್ರೋ ಚೆನ್ನಾಗಿ
ಬ್ರೋ ಅದು ಹಿಂಡಿ ಇದು ಭೂಸ ಬರುತ್ತೆ ಆದ್ರೂ ಟೈಪ್ ಟೈಪ್ ಬರುತ್ತೆ ಕಡ್ಡಿ ಬೂಸ ಕಡ್ಡಿ ಬೂಸ ಅಂತ ಬರುತ್ತೆ.
ಹಾ
ಅದ್ರಲ್ಲಿ ಅದ್ರಲ್ಲೇ ತಗೊಳ್ಳಿ ಕಡ್ಡಿ ಬೂಸನ ಚೆನ್ನಾಗಿರುತ್ತೆ ಬಟ್ದ್ರೆ ಸ್ವಲ್ಪ ದಪ್ಪುದು ತಗೊಳ್ಳಿ ಕಡ್ಡಿ ಬೂಸ ಅಂದ್ರೆ ಚಿಕ್ಕೋಗಿರುತ್ತೆ ಕಡ್ಡಿ ಕಡ್ಡಿ ಟೈಪ್
ಹಾ
ಅದಕ್ಕಿಂತ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ದಪ್ಪ ಇರದ್ ಬರುತ್ತೆ ಅದೇ ಬೂಸಾನ ಸೇಮ್ ಟು ಸೇಮ್
ಹಾ
ಕಡ್ಡಿ ಬೂಸ ಅದೆಲ್ಲ ಆಮೇ ಮ್ಯಾಕೆ ಇನ್ ತಾಗೆಲ್ಲ ಕುರಿ ಗಿರಿಗೆ ಆಕ್ತವೆ ಸ್ವಲ್ಪ ದೊಡ್ಡ ತಗೊಂಡ್ರೆ ಹಸಿಗೆ
ಹಾ ಹಾ
ಚೆನ್ನಾಗಿರುತ್ತೆ ಬ್ರೊ ತಗಡ್ರಿ ಮತ್ತೆ ಮತ್ತೆ ಪೌಡರು ಕೊಡ್ತಾರೆ ಅದು ಬೂಸದ ಜೊತೆಗೆ. ಹ್ಮ್ ಅದ್ದ ಒಂದು ತಗಳ್ರಿ ಬ್ರೊ ಮತ್ತೆ. ತಗಳಿ ಬ್ರೊ ಚೆನ್ನಾಗಿ ನೋಡ್ಕೊಂಡ್ರೆ ಏನಾಗಲ್ಲ ಹಸು ಚೆನ್ನಾಗಿರುತ್ತೆ ಅಷ್ಟೆ
ಹಾ ಬ್ರೋ ಸರಿ ಆಯ್ತು. ಬ್ರೂ ಅದು ಇದು ಕುರಿ ಕುರಿಗೆ ಮತ್ತೆ ಹಸುಗೆ ಒಂದೇ ತರ ಫುಡ್ ಇಕ್ಕಬಹುದಲ ಬ್ರೋ ಏನಾಗಲ್ಲಾ
ಬ್ರೊ ಇಗ್ಬೋದು ತಿಂತಾಗ ಅದೇನ ಅದೇನ್ ಪ್ರಾಬ್ಲಮ್ ಆಗಲ್ಲ.
ಹಾ
ಬಟ್ ಬ್ರೊ ತ ತಡ್ತಾ ಬರಲ್ಲ ಬೂಸ
ಹಾ ಹಾ
ಈಗ ಬ್ರೋ ಅದಕ್ಕೆ ಕಡ್ಡಿಯ ಬೂಸ ಯಾಕಂದ್ರೆ ಚಿಕ್ಕಗಿರುತ್ತೆ ಸ್ವಲ್ಪ ಕಡ್ ಕಡ್ಡಿ ಇರುತ್ತೆ ತ ತಡಿಯುತ್ತೆ ಮುಗಿಯುತ್ತೆ ಕುರಿಗಳಿಗೆ ಬ್ರೊ ಈಗ ಹಸಿಗುನು ಕುರಿಗೂ ಒಂದೇನ ಬ್ರೋ
ಹಾ ಒಂದೇ ಅಲ್ಲ ಬ್ರೋ ಸ್ವಲ್ಪ ಕೇಳ್ದ ಬ್ರೋ ನಮ್ಗ್ ಗೊತ್ತಿಲ್ಲ ಬ್ರೋ ಸ್ವಲ್ಪ ಅದ್ರ ಬಗ್ಗೆ
ಹ್ಮ್ ಹಾಗಾಗಿ
ಬ್ರೋ ಇವಾಗ ಕುರಿಯಲ್ಲಿ ನಾನ ತರ ಟೈಪ್ ಇದಾವಲ್ಲ ಬ್ರು ಪಟ್ಟಿ ಮತ್ತೆ ಕುರಿ ಆಮೇಲೆ ಮೇಕೆ ಓತ ಅಂತೆಲ್ಲ ಕರಿತಿರಲ ಬ್ರೊ
ಆ ಬ್ರೊ ಅದು ಮ್ಯಾಕೆ ಓತ ಅದು ಬೇರೆ ಪಟ್ಲಿ ಪಟ್ಲಿ ಕುರಿ ಇದು ಬೇರೆ.
ಹಾ
ಬ್ರೊ ಬಟ್ಟು ಮ್ಯಾಕೆ ಎಲ್ ಬಂದ್ಬಿಟ್ರೆ ಬ್ರೋ ಓತ ನೀವು ಸಕ್ಕತ್ತಾಗ ಓತ ಓತ ಮೇಯಸುದ್ರಿ ಅಂದ್ರೆ ಓತಾನ ಒಳ್ಳೆ ದುಡ್ಡು ಬ್ರೊ ಪಟ್ಲೂ ಚೆನ್ನಾಗ ಪಟ್ಲ ನೂವತ್ತ ಚೆನ್ನಾಗ್ ಮೇಯಸುದ್ರ ಅಂದ್ರೆ
ಅದೊಬ್ರು ನಾವವು ಈಗ ಬಿಸ್ನೆಸ್ ಮಾಡಕ್ಂತಾನೇ ಮಾಡತಿರೋದು ನಾನು ಫ್ರೆಂಡ್ ಪಾರ್ಟ್ನರ್ಶಿಪ್ ಮೇಲೆ ಈಗ ಯಾವ್ದ್ ಜಾಸ್ತಿ ರೇಟ್ ಇರುತ್ತೆ ಅದನ್ ತಂದು ಮಾಡಕ್ ಮಾಡ ಕೊಳದು ಅಂತ ಸಾಕದ ಅಂತ ಹ
ಬ್ರೋ ಕುರಿಗಿಂತ
ಹಾ
ಮ್ಯಾಕೆಲ್ಲಿ ಒಳ್ಳೆ ದುಡ್ಡು ಚೆನ್ನಾಗ್ ಒಳ್ಳೆ ದುಡ್ಡು ಹೊಡಿಬಹುದು.
ಆ ಬ್ರೋ
ಈಗ ಹೆಂಗಂದ್ರೆ ಮ್ಯಾಕೆ ಚೆನ್ನಾಗಿ ಮೇಯ್ತವೆ ಅವು ಮ್ಯಾಕೆ ಆಕ್ಟಿವ್ ಇರುತ್ತೆ ಚೆನ್ನಾಗಿ ಚನ್ನಾಗ್ ಮೆಯ್ತ ಗಿಡ ಗಿಡ ಸರಿಯಾಗ್ ಮೇಯ್ಕ್ಂಡ್ ಚೆನ್ನಾಗಿ ಮೇಯ್ತವೆ. ಬಟ್ ಮ್ಯಾಕೆ ಏನಾಗ್ತದೆ ಸ್ವಲ್ಪ ಮ್ಯಾಕೆ ಕಾಯೋದು ಕಷ್ಟ ಆಗುತ್ತೆ ಮ್ಯಾಕೆ ನೋಡ್ಕೊಳ್ಳ ಸ್ವಲ್ಪ ಕಷ್ಟ
ಹಾ ಹಾ
ಕುರಿ ನೋಡ್ಕೊಂಡ್ರ ಸ್ವಲ್ಪ ಈಸಿಯ ಕುರಿ ಎಳ್ಬೇಕು ಸ್ವಪ ಹುಲ್ಲು ಬೀಳಾಲ್ ಬಿಟ್ಕೊಂಡು ನಿಕೊಂಡ್ರೆ ಹುಲ್ಲು ಮಯುತ್ತೆ ಕುರಿ
ಅದೇಬ್ರು ಅವ್ ಫ್ರೆಂಡ್ ಮನೆಾಗ ಇತ್ತು ಮ್ಯಾೇಕೆಲ್ಲ ಅವರು ಸೊಪ್ಪೆಲ್ಲ ತಂದ ಆಗ್ತಿದ್ರು ದಿನ
ಅದೇ ಬ್ರೋ ನಾವವುಬ್ ಮೊ ಎರಡು ಮಾಡ ಮಾರದ ಇಬ್ರೋ ಓತ್ತುಗಳು ಎರಡು
ಹ ಬ್ರೋ ನಮ್ಗೆ ಗತ್ತೀರ ನಾವೇ ತಗತಿದ್ವಲ್ಲ ಬ್ರೋ
ಎಷ್ಟಕ್ ಮಾರಿದ ಬರೀ ಎರಡು ವರ್ಷ ಓತ್ತ
ಎಏ ಬ್ರು
ಎರಡ್ ವರ್ಷದ ಓತ ಎಷ್ಟಕ್ ಮಾರಿರ್ಬೋದು
ಗೊತ್ತಿಲ್ಲ ಬ್ರೋ ನಮ್ಗೆ ಅದ್ರ ಬಗ್ಗೆ ಒಂದ ಫಿಫ್ಟೀನ್ ತೌಸಂಡ್ ಒಂದ ಹದಿನೈದು ಇ ಹದಿನಾರ ಸಾವಿರಕ್ ಮಾಡಿರ್ಬೋದು
ಅಂದೋ ಎರಡು ಎರಡು ಓತಾನ ನಾವು
ಹಾಂ
ಹ್ಮ್ ಎಷ್ಟಪ್ಪಾ ಅಂತಂದ್ರೆ ಒಂದ್ವತ್ತನ ಹದ್ನನೆಂಟಕ್ ಮಾರದಿಬ್ರು
ಹಾ ಹಾ
ಒಂದು ವತಾನ ಇಪ್ಪತ್ತೊಂದಕ್ ಮಾರದಿದ್ರ
ಬೋ ಏನ್ ಬೋ ಬೋ ಸ್ಟಾರ್ಟಿಂಗ್ ಮರಗಿದ್ದಾಗ ಎಷ್ಟು ಬಿಡತ್ತೆ ನೀ್ ನೀವು
ಬ್ರೋ ತಂದಿರ್ಲಿಲ್ಲ ಬ್ರೋ ನಮ್ದೇ ಮ್ಯಾಕೆ ಇತ್ತಲ್ಲಾ
ಹಾ
ಯಾಕೆ ಹಾಕಿತ್ತ ಎರಡು
ಓಹ ಸರಿ ಸರಿಬ್ ಒಳ್ಳೆದ ಚೆನ್ನಾಗ ಬಿಸ್ನೆಸ್ ಆಗಿದಲ್ಲ ಬ್ರ ನಿಮ್ಗೆ ಸಾಕಿದ್ಕು
ಬ್ರೋ ಹಂಗ ಸಾಕಿದವಿ ಬ ಚೆನ್ನಾಗ್ ನಾವು
ಹಾ
ಒಂದು ಗಡ್ಸ ಚೆನ್ನಾಗಿತ್ತು ಹಂಗಾಗಿ ಆಯ್ತು ಇನ್ನೊಂದ ಅಷ್ಟೊಂದು ಇದಿರ್ಲಿಲ್ಲ ಆಯ್ತ ಬಟ್ ಎರಡು ಒಂದೇ ತರ ಇದದು
ಹ ಹಾ
ಸರಿ ಬರೋ ಸ್ವಲ್ಪ ಬಿಜಿ ಇದ್ದೆ
ಹಾ ಸರಿ ಬ್ರೋ ಆಯ್ತು
ಓ ನೀವು ಫೋನ್ ಮಾಡಿ ಹೇಳ್ತೀನಿ ನಿಮಗೆ
ಹಾ ಸರಿಬ್ರಾ ಆಯ್ತು
ಓಕೆ ಓಕೆ
ಹಾ